ಹಲೋ ಏನ್ ಮಾಡ್ತೀರಿ ಮೇಡಂ ಏನ್ ಮಾಡ್ತಿದ್ರಿ
ಆ ಕೂತ್ಕೊಂಡಿದ್ದೆ ಸುಮ್ನೆ ಮೊಬೈಲ್ ನೋಡ್ಕೊಂಡು
ಹೌದಾ ರೀಲ್ಸ್ ನೋಡ್ತಿದ್ರಾ
ಹಾ ರೀಲ್ಸ್ ನೋಡ್ತಾ ಇದ್ದೆ
ಹ್ಮ
ಕಾಮಿಡಿ ರೀಲ್ಸ್ ಬರ್ತಾ ಇದ್ವಲ್ಲಾ ಊಟ ಆಯ್ತು ಮೇಡಮ್ ನಿಮ್ದ ಆಯ್ತಾ ನಿಮ್ದಾಯ್ತಾ
ಹ್ಮ್ ನಮ್ದು ಆಯ್ತು ಮಕ್ಳು ಎಲ್ಲಾ ಊಟ ಮಾಡಿದ್ರ
ಊಟ ಇಟ್ಟಿದ್ದೀನಿ ಮೇಡಮ್ ಊಟ ಮಾಡ್ತಿದಾವೆ ಹೊಡೆದು ಹೊಡೆದು ಊಟ ಮಾಡಿಸ್ತಾ ಇದ್ದೀನಿ
ಹೌದ ಈಗಿನ ಮಕ್ಳ ಅದೊಂದ ಸಮಸ್ಯೆ ತಂದೂಹಕಿ ಮಾಡಾಕಿ ತಿನ್ನಕ್ ಇಕ್ಕಿದ್ರು ಕಷ್ಟ ತಿನ್ನದು
ಹ್ಮ್ ಹೌದು
ಮುಂಚೆ ಎಲ್ಲ ನಮಿಗೆ ಮುದಿಲ್ಲ ಅನ್ನಿಲ್ಲ ಭಗವಂತ
ಹ ಹೌದು
ಹ್ಮ್ ಮತ್ತೆ ಇನ್ನೇನ್ ಸಮಾಚಾರ
ಊಟ
ಹ್ಮ್ ಆಯ್ತು ನಿಮ್ದು
ಹ್ಮ್ ನಮ್ದ ಆಯ್ತು
ಮತ್ತೇನ್ ಮೇಡಂ
ನನ್ ನಾನ್ ಇವತ್ತು ಹ ನಮ್ಮ ಮನೇಲಿ ಇವತ್ತು ಮಟನ್ ಇರೋದ್ರಿಂದ ಬೇಗ ಬರ್ತಾರೆ ಮೇಡಮ್
ಹಾ ಹಾ ಹಾ ಹ ಹೌದಾ ಮ ನೀವ್ ಏನ್ ವರ್ಕ್ ಮಾಡ್ತಿದ್ದೀರ
ನಾನ್ ಟೈಲರ್ ಮೇಡಮ್
ಟೈಲರ ಹ್ಮ್ ಹ್ಮ್ ಹ್ಮ್ ಹ್ಮ್ ಹ್ಮ್ ಚೆನ್ನಾಗ್ ನಡೀತಿದೀ ಟೈಲರಿಗ್ ಎಲ್ಲಾ
ಪಾರವಾಗಿಾಗಿಲ್ಲ
ಹಾ ಎಲ್ಲಾ ಕಾಂಪಿಟೇಷನ್ ಬಿಸ್ನೆಸ್ ಅಲ್ವಾ
ಹೌದು
ಹು ಏನು ಮಾಡಂಗಿಲ್ಲ ಕಾಂಪಿಟೇಷನ್ ಮಧ್ಯನ ಜೀವ್ನ ಮಾಡ್ಲೇಬೇಕಲ್ವಾ ಹ್ಮ್ ಹೌದೌದು ಮತ್ತೆ ನಿಮಗ್ ಬ್ಯಾಕ್ ಪೇನ್ ಎಲ್ಲ ಬರಲ್ವಾ ಟೈಲರಿಂಗ್ ಮಾಡ್ತೀರಲ್ಲ
ಬರುತ್ತೆ ಮೇಡಮ್ ಏನ್ ಮಾಡದು ಯಾರಿಗಾರ ಮೆಟ್ರಕ್ ಮೆಟ್ರಿಕ್ ಪಾಸ್ ಜವನ ನೆಷ್ಟಟಲ್ಲ
ಹ ಹೌದೌದು ಹ್ಮ್ ಹೌದು
ನೀವೇನ್ ವರ್ಕ್ ಮಾಡ್ತೀರಾ ಮೇಡಮ್
ನಮ್ದು ನಾನು ಟೈಲರಿಂಗೆ ಮೇಡಮ್
ಹೌದು ನಿಮ್ದು ಚೆನ್ನಗಿ ನಡೀತೆ
ಹ್ಮ್ ನಾನು ಟೈಲರಿಂಗ್ ಮಾಡ್ತೀನಿ ಮತ್ತೆ ನಮ್ದು ಅಗ್ರಿಕಲ್ಚರ್ ಕೃಷಿ
ಹಾ ಹಾ ಹಾ
ಜಮೀನಲ್ಲಿ ಕೆಲ್ಸ ಇದ್ರೆ ಊರಿಗೆ ಹೋಗ್ತೀವಿ ಇಲ್ಲ ಇಲ್ಲ ಅಂದ್ರೆ ಇಲ್ಲೇ ಟೌನ್ ಅಲ್ಲೇನೆ ಅದೇ ಟೈಲರಿಂಗು ಸ್ಯಾರಿ ಕುಚ್ಚು ಮತ್ತೆ ಎಂಬ್ರಾಯ್ಡರಿ ವರ್ಕ್ ಓ ಎಲ್ಲ ನಾವ್ ಯಾವ್ದೂ ಇದು ಅಂತಲ್ಲ ಮೇಡಮ್ ಸೀಸನ್ ವ ಆ ಸೀಸನ್ ಯಾಕ ಮಾಡ್ತೀ ಹ್ಮ್ ಅಲ್ಲ
ಏನ ಮಾಡ್ಬೇಕಲ್ಲ ಮೇಡಮ್ ಮಾಡ್ಬತ್ತಲ್ಲ
ಯಾವತ್ ಸಿಗುತ್ತಾ ಸುಮ್ನದ
ಹಾ ಯಾವ ಸಿಗುತ್ತೋ ಅದ್ ಮಾಡ್ಬೇಕಲ್ಲ
ಹೌದೌದು
ನಮ್ಗೂ ಏನಾನ ಮಾಡ್ಬೇಕು ಅಂತ ಆಸೆ ಏನ್ ಮಾಡದು
ಹಾ ಕ್ಯಾಟಂಗ್ ಬಿಸ್ನೆಸ್ ಚನ್ನಾಗಿದೆ ನ ಹೌದೌದು ಮೇಡಮ್ ನಿಮ್ ಸೈಡ್ ಎಲ್ಲ ಕ್ಯಾಟ್ರಂಗ್ ಚಿತ್ರದುರ್ಗ ಸೈಡ್ ಅಲ್ವಾ ನಿಮ್ದು ಕ್ಯಾಟ್ರಂಗ್ಿಸ್ನೆಸ್ ಎಲ್ಲ ಚೆನ್ನ್ ನಡಿತತಿತೆ ನೋ ಡಿ ಮೇಡಮ್ ಅಲ್ಲಿ
ಚನ್ನ ನಡೀತಾ ಇಡೀ ನಮ್ಗೆಲ್ಲ ಆಗಲ್ಲ ಬಿಡಿ ಮೇಡಮ್ ಮಕ್ಳು ನೋಡ್ಕೊಂಡು
ಪಾರ್ಸೆಲ್ ಕೊಡೋದು
ಹೌದಾ ಹಂಗ ಯಾವ್ದಾದ್ರು ಸಿಕ್ಕಿದ್ರೆ ಖಂಡಿತ ನೀವೇ ಒಂದ್ಸೂರು ಹೇಳ್ಬಿಡಿ ಮೇಡಮ್
ಹ್ಮ್ ಹೇಳ್ತೀವಿ ಹಂಗೇನಾದ್ರು ಸಿಕ್ಕದ್ರೆ ಹ್ಮ ಹ್ಮ
ಹ್ಮ ಹೌದಾ ಖಂಡಿತ ಅಂತ್ ಸಿಕ್ಕಿದ್ರೆ ಮಾಡ್ತೀನಿ ಮೇಡಮ್
ಹ್ಮ್ ಮತ್ತೆ
ಏನ್ ಮಾಡದು ಮೇಡಮ್ ಮಕ್ಳೆಲ್ಲ ಊಟ ಮಾಡಿದ್ರ
ಹಾ ಮಕ್ಳೆಲ್ಲಾ ಹೋಮ್ ವರ್ಕ್ ಮಾಡ್ಕೊತಿದಿದ್ದಾರೆ ಊಟ ಮಾಡಿದ್ರು ಬರಿಯಕ್ಕೆೆಲ್ಲ ಜಾಸ್ತಿ ಕೊಡ್ತಾರ್ ಇವಾಗ ಪಾಪ ಸುಸ್ತಾಗೋಗ್ತಾವ ಟ್ಯೂಷನ್ನು
ಹ್ಮ್ ಹೌದು ನಮ್ಮ್ ಮಗಳಿಗೂ ಜಾಸ್ತಿ ಕೊಟ್ಬಿಟಾರ ಅವಳ ಸೆವೆನ್ ಅಂತಲ್ವಾ ಈ ವರ್ಷದಿಂದ ಜಾಸ್ತಿ ಹೋಮರ್ಕ್ ಇದೆ ಅಂತ ಪಾಪ ಕೈ ನೋಯತ್ತೆ ನೋಯೆ ಟೆಂಟು ಮಗ
ಈ ವರ್ಷ ಸೆವೆಂತ್ ಯತ್ ಅವಳು
ಸೆವೆಂತ್ ಸೆವೆಂತ್
ಮತ್ತಾ ಮತ್ತೆ ಹ ಹೌದೌದು
ಸವೆನ್ ತುಂಬಾ ಹೈಟ್ ಇದಾಳ್ ಅವ್ಳು. ನಂತರ ತುಂಬಾ ಹೈಟ್.
ಹ್ಮ ಹಾ ಹಾ ಹಾ
ಹ್ಮ್
ಹಾ ಹ್ಮ್
ಮತ್ತೆ ನಿಮ್ ಫ್ರೆಂಡ್ ಹೋದ್ರಾ?
ಹೂಂ ನಮ್ ಫ್ರೆಂಡ್ ಆವಾಗ್ಲೇ ಇದ್ರಲ್ಲ ಅವ್ರ
ಹ್ಮ್
ಹ್ಮ್ ಮತ್ತೇನ್ ಮೇಡಮ್ ಸಮಾಚಾರ.
ಹೇಳ್ಬೇಕು ಮೇಡಮ್
ಸಾಂಬಾರೆ ಎಲ್ಲಾ ಚೆನ್ನಾಗಿತ್ತ ಮಟನ್ ಸಾಂಬಾರ್ಲ್ಲಾ
ತುಂಬಾ ಚೆನ್ನಾಗಿತ್ತು ಮೇಡಮ್.
ಹ್ಮ್ ಊಟ ಆಯ್ತಾ ನಿಮ್ದು ಊಟ ಆಯ್ತಾ.
ಹಾ ನಂದ ಆಯ್ತು ನಾನು ಇವತ್ತು ನಾನ್ ವೆಜ್ ತಿನ್ನಲ್ಲ.
ಹ್ಮ್
ಹಂಗಾಗಿ ಚಪಾತಿ ಪಲ್ಯ ಇತ್ತಲ್ಲಾ ಅದ್ರಲ್ಲೇ ಊಟ ಮಾಡ್ಬಿಟ್ಟೆ.
ಹ್ಮ ಹ್ಮ ಹ್ಮ್ ಹ್ಮ
ನೀವ ಶುಕ್ರವಾ ಎಲ್ಲ ತಿಂತೀರಾ.
ಹ್ಮ್ ನಾವ್ ತಿನ್ಂತೀವಿ ನಾವು ಸೋಮವಾರ ಗುರುವಾರ ತಿನ್ನಲ್ಲ. ಇನ್ ಮಿಕ್ಕಿ ದಿನ ತಿಂತಿವಿ. ಸೀರಿಯಲ್ ಗಿರಿಯಲ್ ಏನು ನೋಡಲ್ವಾ?
ಸೀರಿಯಲ್ ಎಲ್ಲ ನೋಡವ ಇಂಟ್ರೆಸ್ಟ್ ಇಲ್ಲ ಮೇಡಮ್. ಒಂದು ಸೀರಿಯಲ್ಲ ಎರಡು ಸೀರಿಯಲ್ ಮಾತ್ ತ್ರ ನೋಡೋದ ಅಷ್ಟೇ ಅಷ್ಟಬಿಟ್ಟರೆ ಇನ್ನೇನ್ ನೋಡಲ್ಲ.
ಹ್ಮ್ ಹ್ಮ್ ಹ್ಮ್ ಇದು ಟಿವಿ ಎಲ್ಲಾ ಇದನ್ನ ರೀಚಾರ್ಜ್ ಮಾಡಿಸ್ತೀರಾ?
ಹ್ಮ್ ವರ್ಷದ್ದು ಹಾಕ್ಸ್ ಬಿಡ್ತಿವಿ ಮೇಡಮ್ ನಾವೀಗ ವರ್ಷ ದಾಕ್ಸ್ಬಿಟ್ಟಿದ್ದೀವಿ. ಹ್ಮ್ ನಮ್ಮ ಮಕ್ಳು ಮಾತ್ರ ನೋಡ್ತಾರೆ ಚಿಂಟುನ.
ಹ್ಮ್ ಮಕ್ಳ ಎಲ್ಲ ಬರಿ ಅದನ್ ನೋಡದೆ ಬೇರೆ ಏನ್ ನೋಡಲ್ಲ.
ಹ್ಮ್ ಹೌದು.
ಹ್ಮ್ ಮತ್ತೆ ನಿಮ್ ಹಸ್ಬೆಂಡು ಬರದ್ ಲೇಟ ಏನೋ.
ಹ್ಮ್ ಹಸ್ಬೆಂಡ್ ಬರದ ಲೇಟು.
ಹ್ಮ್
ಅವರು ಲೇಟಾಗಿ ಬಂದ್ರು ಕಷ್ಟ ಜಲ್ದಿ ಬಂದ್ರು ಕಷ್ಟ ನಮಗೆ.
ಹ್ಮ್ ಯಾಕ ಮೇಡಮ್ ಅಷ್ಟೊಂದು ಟಾರ್ಚರ್ ಮಾಡ್ತಾರ.
ಹೌದು
ಹಂ ಹಂ ಹಂ
ಅವರ ಒಂತರ ಮೆಂಟ್ಲ ಇದ್ದಂಗೆ.
ಮೇಡಮ್ ಒಬ್ಬೊಬ್ರು ಜಾತಕದಲ್ಲಿ ಸೆಟ್ ಆಗಿರಲ್ಲ ಜಾತಕ ನೋಡ್ ಮದ್ವೆ ಮಾಡಿರಲ್ಲ ಅವಾಗೂ ಹಿಂಗ ಆಗುತ್ತೆ.
ಹ ಹೌದು ಮೇಡಮ್ ನಮ ಇಬ್ಬುರ್ದು ಜಾತ್ ಕ್ಕ ಹೊಂದಾಣಿಕೆ ಇಲ್ಲ ಅದ್ರ ಅವ್ರ ರಾಕ್ಷಸ ಗಣ ನಂದು ದೇವಗಣ.
ಹ ನೀವು ಒಂದ್ಸತಿ ಜಾತ್ಕನಾ ಚೆಕ್ ಮಾಡ್ಸಿ ಅದನ್ನ ಸರಿಪಡಸ್ಕೋಬೇಕು.
ಯೋ ಏನ್ ಚೆಕ್ ಮಾಡ್ಸೋದೋ ಅವರಿಗ ಸರಿಯಾಗಿ ನೀವ್ ನೀವೇ ಅಡ್ಜಸ್ಟ್ ಆಗ್ಬೇಕು ಅಂತ ಹೇಳ್ತಾರೆ ಏನ್ ಮಾಡ
ಹ ಹೌದೌದು ಏನು ಮಾಡಂಗಿಲ್ಲ ಎಣ್ಣಾಗ ಹುಟ್ಟ ನಿಂತಿರೋದೆ ಅಡ್ಜಸ್ಟ್ಮೆಂಟ್ ಅಲ್ವಾ ಅಡ್ಜಸ್ಟ್ ಮಾಡ್
ದೇವಗಣ
ಹ್ಮ್
ಅವ್ರ ಯಾವಾಗ್ಲೂ ರಾಷ್ಟತತ್ರರನ್ನೇ ಆಡೋದು
ಹಾ
ನಾನು ದೇವತೆ ಇದ್ದಂಗೆ ಅವ್ರ ಒಥರ ರಾಕ್ಷಸ ಇದ್ದಂಗೆ ಏನು ಮಾಡಕ್ಕ ಆಗಲ್ಲ ಏನ್ ಮಾಡಕ ಆಗಲ್ಲ ಅದಕ್ಕೆ ಅಡ್ಜಸ್ಟ್ ಮಾಡ್ಕೊಂಡ್ ಹೋಗ್ಬೇಕ ಅಷ್ಟೇ ಅವವು ಸಮಾಧಾನವಾಗಿ ನೀವೇ ಇರ್ಬೇಕು ಅಂತ ಹೇಳ್ತಾರೆ ಹಂಗನ ಸಮಧಾನವಾಗಿಯೇ ಇದ್ದೀನಿ
ಹೌದ ಹ್ಮ್
ನಿಮ್ ನಿಮ್ಮ್ ಯಜಮಾನ್ರು ಒಳ್ಳೆವ್ರ?
ಹ್ಮ್ ತುಂಬಾ ಒಳ್ಳೆರಪ್ಪಾ ನಮ್ಮ್ ಯಜಮಾನ್ರೂ ನಮ್ಮ ನಾವು ಚೆನ್ನಾಗಿರೋದಕ್ಕೇನೆ ದೇವ್ರು ನಮ್ಮ ಮೇಲೆ ಕಣ್ಣ ಬಿದ್ದು ಅವರು ಫಾರನ್ಗೆ ಹೋದ್ರು ನಾನೀಲ್ಲೇ ಇದೀನಿ.
ಹ ಹೌದಾ ಇವತ್ತಲ್ಲಾ ನಾಳೆ ಬರ್ತಾರೆ ಮೇಡಮ್ ಯಾಕೆ ಯೋಚನೆ ಮಾಡ್ತೀರಿ ಮೇಡಮ್
ಬಿಡ್ಲಿ ಬಂದ್ರು ಅಷ್ಟೇ ಬರ್ಲಿಲ್ ಆಂಡ್ರುವೆ ಅಷ್ಟೇ ಮತ್ತೆ ಈಗ ಆಲ್ರೆಡಿ ಈಗ ಅವಶ್ಯಕತೆ ಇದ್ದಾಗ ಇಲ್ದೆಲ್ಲ ಇರೋ ಸಂಬಂಧ ಅವಶ್ಯಕತೆ ಮುಗಿದಮೇಲೆ ಬಂದ್ರೆ ಏನು ಬಿಟ್ರೇನು ಮೇಡಮ್
ಏನ್ ಮಾಡಡಮ್ ಮೇಡಮ್ ಹೆಂಗ ಅ ಜಸ್
ಈಗ ಸಿಂಗಲ್ ಪೇರೆಂಟ್ ಆಗ ನಾನು ಮಕ್ಳನ್ನೆಲ್ಲಾ ಚಿಕ್ಕ ಮಕ್ಳುನ್ನೆಲ್ಲ ದೊಡ್ಡವ್ ಮಾಡಕು ಈಗ ಆಲ್ರೆಡಿ ಇನ್ನೊಂದ ಎರಡು ವರ್ಷದ ಮಗನೇ ದುಡಿಯೋ ವಯಸ್ಸಿಗೆ ಬರ್ತಾನೆ ಅಂತ ಸಂದರ್ಭಗಳ ಕಷ್ಟದಲ್ಲೇ ಇಲ್ದಲ್ಲೇ ಇರೋ ಸಂಬಂಧ ಗಂಡ ನೆಕ್ಸ್ಟ್ ನಾವ್ ಚೆನ್ನಾಗಿದ್ದಾಗ ಬಂದ್ರೆ ಏನ್ ಬಂತು ಮೇಡಮ್ ಹ್ಮ ಹಾಗಾಗಿ ಆ ಎಕ್ಸ್ಪೆಕ್ಟನ್ ಏನು ಇಟ್ಕೊಂಡ ಇಲ್ಲ ಮೇಡಮ್ ಸಿಂಗಲ್ ಪೇರೆಂಟ್ ಆಗಿ ಸಾಧ್ತಿದ್ದೀನಿ ನೋಡೋಣ ಎಲ್ಲಿಗೆ ಹೋಗ್ ಮುಟ್ಟು
ಹೊಟ್ಟೆ ಉರಿತನ್ ಮೇಡಮ್ ನೀವ್ ಹೇಳ್ತಾ ಇದ್ರಿ ದುಃಖ
ಹ್ಮ್ ಹ್ಮ ಹ್ಮ ಮೇಡಮ್ ಹೆಣ್ಮಕ್ ಮಕ್ಕಳು ನಿಜವಾಗ್ಲೂ ನೋಡಿ ಮಾಡಿ ಮದ್ವೆ ಆಗ್ಬೇಕು ಒಳ್ಳೆವನ ಈ ತರ ಮೋಸ ಮಾಡೋವರ್ನೆೆಲ್ಲ ಆದ್ರ ಇಲ್ಲಿ ಆಗ
ಹೌದ ಹೌದು
ಹೆಣ್ಮಕ್ಳ ಇಲ್ಲ ನನಗೆ ಅದೊಂದೇ ಪುಣ್ಯ ಮೇಡಮ್ ಬೇರೆರಡು ಗಂಡ ಮಕ್ಳು ಹೆಣ್ಮ ಮಕ್ಳುಟ್ಟಿದ್ರೆ ಅಲ್ಲ ನಮಮ್ಮ ಜವನ ನೆನೆಸ್ಕೊಂಡ್ರೆ ಸಾಕಾಗೋಗುತ್ತೆ
ಹೌದು
ಹ್ಮ್
ಎಲ್ಲಾ ದೇವ್ರ ಒಳ್ಳ್ ಮಾಡ್ತಾನೆ ಬೇಜಾರಾಗಬೇಡಿ ಸುೀರ್
ಏ ನಾನೇ ನೆನ್ಸ್ಕೊಳೋದು ಇಲ್ಲ ಬಿಡ್ರಿ ಅಲ್ಲೇ ಮರ್ತೆೇ ಬಿಟ್ಟಿದೀನಿ ನೆನ್ಪಲ್ ಹಿಡ್ಕೊಂಡ್ರಿ ಸುಮ್ನೆ ಟೆನ್ಷನ್ ತಲೆೆ ನಾವು ಹ್ಮ್ ಮರ್ತ್ರತ್ಸ ಮಾತ್ರ ಮಕ್ಳಗ್ ತಾಯಿಯಾಗಿ ಜೀವನ ಮಾಡಕ್ ಸಾಧ್ಯ
ಹೌದ
ಅಂದ್ರೆ ನಾನ್ ಕೇಳ್ಕಳದ್ ದೇವ್ರು ನಾನ್ ನನಗ್ ಮಾಡಿರನ್ನೇ ಯಾ ಹೆಣ್ಣಿಗೂ ಮಾಡ್ಬಿಡಪ್ಪಾ ಅಂತಾನೇ ಕೇಳ್ಕೊಳೋದು
ಹೌದು ಹೌದು
ಹ್ಮ್ ನಮ ಮಾಡ್ರದ ಮೋಸಾನ ನಮ್ ಶತ್ರುಗಳಿಗೂ ಮಾಡ್ಬೇಡ ಅಂತಾನೇ ಕೇಳ್ಕಳದ್ ನಾವ್
ಹ್ಮ ಇನ್ನು್ಯೋ ನನ್ನ ಅನ್ಸಿ ತಪ್ಪು ಮಾಡಿದೆ ಅನ್ಸುತ್ತೆ
ಏ ಇಲ್ಲ ಬಿಡಿ ಹಂಗಲ್ಲ ಹ್ಮ ಹ್ಮ ಮತ್ತೆ ಇನ್ನೇನ್ ಮೇಡಮ್ ಸಮಾಚಾರ
ಹೇಳ್ಬೇಕು ನೀವ್ ಮಲ್ಕೊಡದ್ ಲೇಟ ಬೇ ಬೇಗ ಮಲಗ್ತೀರಾ ಲೇಟಾಗಿ ಮಲಗ್ತೀರಾ ಏನು
ಹ್ಮ್ ರೇಟ್ ನಾವ್ ಮಲ್ಗೋದು ಅನ್ನೋದ ಉಟೆ ಹ್ಮ್ ಹ್ಮ್ ಹನ್ನೊಂದು ಗಂಟೆ ಆಗುತ್ತೆ ನಿಮ್ದು
ನಮ್ದುಲ್ಲೇಟ್ಪಿಡಮ ನಮ್ಮ್ ಹಸ್ಬೆಂಡ್ಬ್ಬ ರಾಮಾಯಣ ಮಹಾಭಾರತ ಎಲ್ಲ ಮುಗಿಯತಿ ಒಂದ್ ಗಂಟೆ ಆಗತ್ತತಿ ನಮ್ದು ಡೈಲಿ ಲೇಟ್ ಹೆ ಮೇಡಮ್.
ಹ್ಮ್
ನಮ್ ಯಜಮಾನರು ಜಲ್ದಿ ಮಲ್ಕೊಳಕ್ ಬಿಡಲ್ಲ
ಹ ಹೌದಾ ಹ್ಮ
ನಂದ್ದು ತುಂಬಾನೇ ರೇಟು
ಹಾ
ಓಕೆ ಮೇಡಮ್ ಬಾಯ್